ಹಲೋ
ಹ್ಮ್ ಆರಾಮ್ರೀ
ಆರಾಮ ನೋಡ ನೀವು ಆರಾಮ್
ಹ್ಮ್ ನಾವ್ ಆರಾಮ್ ನೋಡು ಮನ್ಯಗ ಅರಾಮಾರ ಎಲ್ರು
ಏನ್ ಮಾಡಾಕತ್ರಿ
ಏನಲ್ರಿ ಹೊಲ್ಕ್ ಬಂದಿವ ನೋಡಿವತ್ತು ರಜೆ ಆದಲ್ಲ
ಹ ಹಾ ಏನ್ ಮಾಡ್ದ ಹೊಲ್ದಾಗ ಏನ್ ಆಗ್ತಿ
ನಾವು ಮನ್ನಿ ಹ ಮಳೆ ಬಂದಿತ್ತು ಶೇಂಗಾ ಅ ಶೇಂಗಾ ಬಿತ್ತವಿ ಅಷ್ಟಕ್ಕಿನ್ ಮೊದಲ ಒಂದ್ ಎಂಟ ದಿನ ಮೊದಲು ಹತ್ತಿ ಹಾಕಿದ್ವಿ ಹತ್ತ ಬೀಜ ಉಣ್ಣಿದ್ದೀವಿ ಅವನ್ನ ಸೈಡ್ಗೆಲ್ಲ ಕಳೆ ತೆಗಕತಾರ ಅಮ್ಮ ಅಪ್ಪ ಹಂಗೆ ಕುಂತೀವಿ ನೋಡ
ಹ ಹೌದ್ರಿ ಅಂದ್ರ ಇವಾಗ ನಾಟಕೊಂಡವ್ರಿ
ಹ್ಮ್ ನಾಟ್ಯ ಅವ್ರಿ ಹತ್ತಿನಾಟೆವ ಎಂಟು ದಿನ ಆಯ್ತಲ್ಲ ಹಾಕಿ ನಾಟ್ಯವ
ಹ್ಮ
ನಿಮ್ ಕಡೆ ಹೆಂಗಾದ್ರಿ ಮಳೆ
ನಮ್ ಕಡೆ ಏನೇ ಅಷ್ಟೇ ಸರಿಯಾಗ್ ಆದ್ರಿ ಮಳೆಯನ್ನು ಒಂದ್ಸರಿ ಬರ್ತಾ ಒಂದ್ಸರಿ ಬರಲ್ಲ ಅಷ್ಟೊಂದ ಏನು ವಜ್ಜಿ ಬಂದಿಲ್ಲ ರೀ ಸುಮ್ನೆ ಸಮೂಸ ಸಲ್ ಬರ ಕತಾ ಅದ್ರು ಬೀ ಮ ಮಳಿನೇ ಇರ್ಲಾರದು ಸುಮಕೊಂತಾರ
ಹೌದ್ರಿ ವರ್ಸ ಏನೋ ಕಡಿಮೆ ಆಂತ ಹತರ ಮತ್ತೆ ಹೆಂಗ ಆತದ ಏನ್ ಗೊತ್ತಿಲ್ಲ
ಹಾ
ಆಯಾ ಆರಾಮಾರ ರೀ
ಹ್ಮ್ ಅರಾಮಾರ ಎಲ್ರೂ ಅರ ಮಾರ
ಹ್ಮ್ ಏನ್ಕ ಕೊಟ್ರಿ ನೀವು ಯವರ ಸವಲ್
ನಮ್ದ್ ಏನಲ್ಲ ರೀ ರೌಳಿ ಇಲ್ಲಾ ಅಂದ್ರೆ ಹತ್ತಿ ಅಡ್ಡಿ ನಮ್ ಕಡೆ ಜಾಸ್ತಿ ಹಾಕದಂದ್ರೆ ಹಾ ಜಾಸ್ತಿ ಹಾಕದಂದ್ರ ಅತ್ತಿ ತೊಗರಿ ಕಳಿ ಮೂರ್ ಬಿಟ್ರ ಮತ್ತ ಏನ್ ಹಾಕದೇ ಇಲ್ಲರಿ
ಹಾ
ಶೇಂಗಾ ಅದೆಲ್ಲಾ ಕಮ್ಮಿ ನಮ್ ಕಡೆ ಯಾಕಬ
ಅವ ನಿನ್್ ಕಡೆ ಎಲ್ಲ ಖರೀಬಿ ಮಾವಲ್ರರಿ ಆಗಲ್ಲ
ಇದೊಂದು ಈ ಮಳೆಗಾಲದಿನ ಹಾಲ್ರರಿ ಬೇಸದೀನ್ಕ ಆದ್ರೆ ಅದೊಂದ್ ಪೀಕ್ ಹಾಕ್ತಾರ ಶೇಂಗ ಒಲ್ಲನ ಮನೆ ಪುರ್ತಕ
ಹೌದ್ರೀ
ಈಗ ಮಳೆಗಾಲ ಕಾಕತಿಲ್ಲ ರೀ
ಹ್ಮ್
ಹ್ಮ್ ನಿಮ್ದೇ ಸಖರೆ ಆದ್ರವಲ್ಲ
ನಮ್ದು ಐದ್ ಎಕರ ಯಾವ್ದ್ ನೋಡ್ರಿ
ನ ಇದೆೇಕ್ರಾದ್ರಾ
ಹ್ಮ್
ಹೆಂಗಾಯ ಸಕರೆ ಹತ್ತಿ ಸಕರ ರ
ಸೇಂಗಾ ಮೂರು ಎಕರಾ ಕಿೂರಿ ಹತ್ತಿ ಎರಡು ಎಕ್ರಾ
ಹ ಹಾ
ಅದಕೇ ನಡಬರ್ಕ್ ಅಲ್ಲೊಂದ್ಸಲ ಅಲ್ಲೊಂದ್ಸಲ್ ತೊಗರಿ ಆಕ್ತಿವಿ ಅದ್ರಾಗ ಎಲ್ಸ ಅಂದ ಹೆಸರು
ಹ್ಮ್
ಮ ತೀರೆಕಾಯಿ ಅಂತವೆಲ್ಲಾ ಹಾಕ್ತವ ನೋಡ್ರಿ ಮನೆ ಪೂರ್ತಿ ಆತಾವ
ಅಂದ್ರೆ ಮನ್ಪುರ್ತಕ್ಕೆ ಎಲ್ಲಾ ಕಾಯಿಪೇಲೆ ಹಾ ಎಲ್ಲ ಕೈ ಪೆಲ್ಲ ಮಂದನ್ ಬಿರ್ತಕ ಅಲ್ಲೇ ಬೆಳ್ಕೋತರಿ ಹ್ಮ ಏನ್ ಕೊಂಡದಿಲ್ಲ ಹೊರಗ
ಇಲ್ಲ ಇಲ್ಲ
ಹಾ ಚಲೋ ಬಿಡ್ರಿ ಮಳೆಗಾಲ ದಿನ ಬಂದ ಇನ್ನ ಅಂತಂದ್ರೆ ಎಲ್ಲಾ ಹೊಲ್ದಾಗಿ ಹಾಕ್ಕೊಳೋದು ಬೆಳೆಯೋದು ಮತ್ತೆ ಎಲ್ಲಾ ಖರ್ಚನ ಹೋಗ್ತದೆ ಎಷ್ಟು
ಹೋಗ್ತದೆ ಕೋಣದ ಕಷ್ಟ ಹೋಣದು ಬಾಳ ಕಡಿಮೆ ಆಗ ಮಳೆಗಾಲದ
ಹ್ಮ
ಟಮಾಟಿ ಅಂತ ಎಲ್ಲ ಹಾಕ್ತಾರೆ ನಮ್ಮ ಮಮ್ಮಿಯರು ಮಳೆ ಚಲ ಆಯತ ಅಂದ್ರ ಆತವ ರೀ ಮಳೆ ಆಗ್ಲಿಕ್ ಯಾಂತಂದ್ರೆ ಆಗಲ್ಲ ಒಟ ಇವು ಅಲ್ಸಂದ ಹೆಸರಂತ ತಾ ತವ್ರಿ ಮನ ಪ್ರತಿಬಂಧ ಪತ್ಸ ರಂಗ ಬಾಳನೆೇ ಆಗತದ ಎಸ್ ಹೆಂಗ ಆಗ್ತದ ಗೊತ್ತಲ್ರ
ಹ್ಮ್ ಹ್ಮ್
ಹ್ಮ್ ನೀರ ಚಲತ ನೀ ಇಲ್ಲ ಅಲ್ರಿ ನಮರಗ್ ಮಾಡರ್ಲ್ಲ ಏನಿಲ್ಲಾ ಕಿಯ ನವು ಮಳೆ ನೀರಿಗೆ ಬಳಸ್ತ
ಹ್ಞೂ ನಿಮ್ಮನ ಕಡೆ ನೀರಿಲ್ಲಲ್ ರರಿ
ಹ್ಮ್ ಹ್ಮ್ ಇಲ್ಲರಿ ಇಧರ ಅವ ರ ಬರ ಅವ ಅವ ಮಾಡರ್ ಬ್ಯಾರೆ ನಾವ್ ಈ ಕಡೆಲ್ಲಾ ಇರಲ್ಲಲ್ಲ
ಅಂದ್ರೆ ಈ ಕಡೆ ಇಂಗ ಕ್ಯಾನಲ್ ನೀರ್ ಬರಲ್ಲ
ಹ ಹಾ ಅಂತವ್ರ ಇಲ್ರಿ ದೂರ ಆಗ್ತದೆ ನಮಗ ಆದ ಒಂದು ಕ್ಯಾನಲ್ ಆದ ಅದ ಆದ್ರೆ ದೂರ ಆದದ ಬರಲ್ಲ ನೀ ಅಲ್ಲಿ ಚೆನ ಇದಿದ್ದಾರಲ್ಲ ಆ ತೀ ಎರಡು ಬೆೇಳೆ ಬೆಳೆಸ್ತಾರ
ಹ್ಮ್ ಹ್ಮ್
ನಾವೇ ಬೆಳಸಲ್ಲ ಒಂದೇ ನಾವು
ನೀವ್ ಒಂದೇ ಅಂದ್ರೆ ಈಗ ಮಳೆಗಾಲ್ಕ್ ಹಾಕಿದ್ರಿ ಒಂದ್ ಪೀಕ್ ತಗೊಂಡ್ರ ಅಂದ್ರ ಮತ್ತ ಏನ್ ಹಾಕಲ್ಲ
ಇಲ್ಲ ಇಲ್ಲ
ಮತ್ತತ್ ವ್ಯಾಸ್ಯದಿಂದಾಗಿ ಏನ್ ಮಾಡ್ತೀರಿ ಮನೆಗೆ ಇರ್ತೀರಲ್ಲ ಅವವ
ಬಾಸಿಗೆ ಹತ್ತ ಬೇರೆಳ ತೋಟ ತೋಟ ಇರ್ತಲ್ಲರಿ ಕೊತವಿ
ಹ್ಮ
ಬ್ಯಾಸಗಿ ಬಂತು ಈಗ ಬಂತಂದ್ರೆ ನಮ್ ಕಡೆ ಇದು ಮಣ್ಣನ್ ಕೆಲ್ಸ ಅಂತ ಹೇಳ್ತಾರ ನೋಡ್ರಿ ನಿಮ್ ಕಡೆ ಯಾವ್ದಿಲ್ಲ ಐಡಿಯಾ ಯಾವ
ಯಾವದ
ಬ್ಯಾಸಗಿ ತ್ತಾರ್ ನೋಡ್ರಿ ಗೌರ್ಮೆಂಟ್ ಕಡಲಿಂದ ಮಾಡ್ತಾರ್ ನೋಡ್ರಿ ಆ ಕೆಲ್ಸನ ಮಾಡ್ತ ಅರ ನಮಗೆ ವರ್ಕಮೆ ದುಡ್ ಕೊತ ಹ ತಾರೆ ಮೇಡಮ್ ಮತ್ತೆ ಬಂದತ್ಲ್ದ ಎಷ್ಟ ಜ ಆಗ್ಲಿ ಆಯ್ತ ಮರಿ ಮಾರ್ಚ್ ಹೆಂಗ್ ಬಂತ ಅಂದ್ರೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳ ತನ ಮೂರ್ ತಿಂಗಳ ತನ ಒಟ್ಟ ಕೆಲ್ಸ ಸ್ವಲ್ಪ ಕಡಿಮೆ ಆತವ್ರೀ ಹ ಯಾಕಂದ್ರೆ ನಮ್ಮ್ನೆಗೆ ಎಲ್ಲರ ಹೆಸರ ಅವ ಹ್ಮ್ ಅ ಲಿಸ್ಟನಿಯಾಗ್ ಎಲ್ಲಾರ ಹೆಸರ ಎಲ್ಲಾರ್ ಹೋದ್ರೂನು ಅಟ್ ಲೀಸ್ಟ್ ಒಬ್ರಿಗೆ ವಾರಕ್ ಸಾವಿರ ಸಾವರಂಗ ಗತ್ತ ಎಲ್ಲಾರೂ ಗೊತ್ತವಲ್ಲಾ ನಾಕ್ ಸಾವಿರ ಐದ ಸಾವಿರ ಹಂಗ ಗತ ವಾರಕ್ ಹಾ ಅಂಗ ನಡತವ
ಹ್ಞ ಅದೇ ಮನೆ ಖರ್ಚಾಗ್ತದೆ
ಹ್ಮ್
ಹ್ಮ್ ಹ್ಮ್ ಚಲೋ ಬಿಡ್ರಿ ಅದಂದು ಗೌರ್ಮೆಂಟ್ ಎಲ್ಪ್ ಮಾಡ್ಯದು
ಮಾಡ್ತದ್ರ ಈಗ ಒಂದ್ ಎರಡ್ ಮೂರ್ ವರ್ಷ ಆಯ್ತು ಕಂಟಿನ್ಯೂ ಇಡ್ತಾರ ಅದೇ ಸರ ಇಲ್ಲಾಂದ್ರೆ ಜಾಸ್ತಿ ಹಾಕುವ ಕಷ್ಟ ನಮ್ ಕಡೆ ನೀರನು ಸಿಗಲ್ಲ
ಹ್ಮ್
ನೀರಿನ ದಿ ತ್ರಾಸ ಅಗತಾದ ಬ್ಯಾಸಗಿ ಬಂತ್ ಅಂದ್ರೆ
ಹ್ಮ್
ತರ್ಬೇಕಲ್ಲ
ನೀರಿಂದ ಅಲ್ಲಿ ಕುಡಿಯ ನೀರನು ಅನುಕೂಲ ಇಲ್ಲ
ಇಲ್ಲ ಇಲ್ಲ ಸ ಮಳೆಗಾಲದಾಗ ಆದ್ರ ಇರ್ತಾರತಗ್ರೀ ಆದರೆ ಬ್ಯಾಸಗಿ ಬಂತ ಅಂದ್ರೆ ಅಷ್ಟೊಂದು ಇರಲ್ಲ
ಬ್ಯಾಸಗ್ಯಾಗ ಅಂದ್ರ ನೀರ ಇ ಕುಡಿಯ ನೀರುಗೂ ತಿಪ್ಪಲ್ ಅಲ್ಲಿ
ಹಾ
ಹ್ಮ್ ಹಂಗಿಲ್ಲ ಅಂದ್ರೆ ಒಂದೊಂದ್ ಕಡೆ ನೀರ್ನ ವ್ಯವಸ್ಥೆ ಜಾಸ್ತಿ ಇರ್ತದ ಒಂದೊಂದ್ ಕಡೆ ಇರೋದೇ ಇಲ್ಲ.
ಇಲ್ಲಾರ ನಮ್ ಕಡೆ ನಮ್ದ ಬಾಳ ದೂರ ಒಳಗಡೆ ಆದ ಸಿಟಿಲ್ಲಿಂದ ಹಳ್ಳಿ ಪಕ್ಕ ಹಳ್ಳಿ ನಮ್ದಿನ. ಸ್ವಲ್ಪ ತಾಲೂಕು ಚೆನ್ನಾಗಿದ್ದವು ಸಿ ಟ್ಟಿಗೆ ಸೆನ್ ಆದ್ರೆ ಸ್ವಲ್ಪ ಮುನ್ಸಿಪಾಲಿಟಿ ಆಗಲಿ ಗ್ರಾಮ ಪಂಚಾಯತ್ ಆಗ್ಲಿ ನೋಡ್ತದ. ಇವೆಲ್ಲಾ ಗುಡ್ಡದ ನಡಬರಕ್ ಆದ ಅ ಕಡೆ ಪೈಪ್ಲೈನು ಅದನು ಯೋಚನೆ ಮಾಡ್ತಾರ ಅದು ಆಗ ಒಬರದ ಆಗಲ್ಲಲ್ರ. ಆತದ ಮುಂದ ಆತದ ಸುತ್ತ ಊರಿನ್ ಸುತ್ತ- ಗುಡ್ಡ ಆದ ರಿ ಅದಕ್ಕಾಗಿ ಆ ಪೈಪ್ಲೈನು ರೋಡ್ದ ಬಹಳ ತ್ರಾಸ.
ಹ್ಮ್ ಗುಡ್ಡ ಆಯ್ದದಕ್ಕೆ ಆಗ ಎಲ್ಲಾರ ಇರ್ಲಿಕ್ಕಂದ್ರೆ ಆಗ್ತತಿ ಏನೋ ಇಷ್ಟೊತ್ತಿಗೆ.
ಆಗ್ತೇತ್ ರೀ ಅದ ರೋಡ್ನ್ ಬಾಜು ಹಾಕ್ಬೇಕಂದ್ರೆ ರೋಡ್ ಎಷ್ಟದ ಅಷ್ಟೇ ಬಡ್ದ ರೋಡ್ ಹಾಕ್ಯಾರಿ ಈಗ ಸೈಡಗ್ ತೆಗಿಬೇಕಂದ್ರೂನು ಅಲ್ಲಲ್ಲಿ ಅಲ್ಲಲ್ ದೊಡ್ಡ ದೊಡ್ಡ ಕಲ್ಲು ಅವ ಅದು ಅರ್ಧ ಕೆಲ್ಸ ಮಾಡ್ಯಾರ್ರೀ ಅರ್ಧ ಅಂಗೆ ನಿಂದಿರ್ಸಾರ್ ಹಂಗೆ.
ಹಾ ಹಾ
ಅದನ್ ಒಟ್ಟ ಯಾವ್ ಸಲ ಗೌರ್ಮೆಂಟ್ ಬೇರೆ ಗೌರ್ಮೆಂಟ್ ಬಂತ ಅಂದ್ರೆ ಏನನ್ ಆಗ್ತವ ಏನ ನೋಡ್- ಹ್ಮ್ ಆರಾಮ್
ಹಾ
ಆರಮ್ಮ ರಮ್ಮ ಮಮ್ಮಿ-ಡ್ಯಾಡಿ ಆರಾಮ್ ಇದರ.
ಆರಿ.
ಎಲ್ಲಾರ ಆರಾಮಾರೀ ಮನ್ಯಾಗ.
ಎಲ್ರ ಆರಾಮಾರ ನೋಡ್ರಿ.
ಹ್ಮ್
ಬಿಸಿಲಲ್ಲಿ ಈಗ ಇನ್ನಜ್ಜಿಗೆ ಏ ಬಿಸಿಲು ಜಾಸ್ತಿ ಇ ಅಂತ ಮುಕೊಂಡರ್ ಈಗ ತಗೊಂಡ ಉಂಡು ಉಂಡು.
ಹ ಹೌದ್ರಿ ಹೌದ್ರಿ ಸಲ ಆದ ಸ್ವಲ್ಪ ಜಾಸ್ತಿನೇ ಮಳೆ ಬಂದು ಈ ವರ್ಷ ಮಳೆನೇ ಇಲ್ಲ ಇನ್ನ-
ಮಳೆನೇ ಇಲ್ಲ ಏನ ಬ್ಯಾಸಿದಿಂದ ಬಿಸಲಂಗ ಅದ.
ಹದಾಗಾದ್ರೆ ಹೌದು.
ಇಲ್ಲಿ ಈ ಟೈಮ್ ದಾಗ ಯಾರು ಹೊರಗ ಹೋಗಕ್ ಆಗಲಾಗ್ಯಾದ. ತ
ಹಾ ಇಲ್ಲಾಂತಂದ್ರೆ ಇರ್ತಿರ್ಲಿಲ್ಲ ನಮ್ ಕಡೆ ಹೋಗತಾರೀ ಹಂಗೇನಿಲ್ಲ. ನಮ್ ಕಡೆ ಒಂದ್ ಸೆಂಟಿಮೆಂಟ್ ಆದ ಈಗ ಬಿತ್ತಿದ್ರೆ ನೇ ಚಲೋ ಕುದುರುತ್ತವ ಬೆಳೆ ಹಂಗ ಹೆಂಗ ಅರ್ತಿ ಇನ್ನ ರೋಹಿಣಿ ಕಾರ್ತಿನ. ಅಕೈ ದಿನ ಓದತದ ಅನ್ಲಿ ಕನೇ ಹಾಕಿಬಿಡುತ್ತಾರೆ. ಹ ತರ. ಆಮೇಲೆ ಚಿಂತೆ ಮಾಡ್ತಾರ ಮಳೆ ಬರ್ಲಿಲ್ಲ ಮಳೆ ಬರ್ಲ್ಲ ಅಂತ ನಾವು ಕರೆಕ್ಟ್ ಟೈಮ್ಗೆ ಹಾಕಲ್ಲ.
ಅದ ಅಲ್ರಿ ಅಂದ್ರಿ ಮಳಿ. ದಾರಿ ಕಾಯ್ದಂಗ ಈಗ.
ಹಾ ಹೌದ್ರಿ.
ಹ್ಮ್ ಬಂದ್ರೆ ಏನ್ ಅನ್ಸಲ್ಲ ಮತ್ತ ಈಗೆಲ್ಲಾ ಲಾಸ್ ನೋಡ್ರಿ ಬೀಜ ಲಾಸ್ ಬಿತ್ತಿದ್ದು ಆಳು.
ಹ್ಮ್ ಅವೇ ರೇಟ್ ಬಾಳ ಅವ್ರೀ ಎರಡ್ ಸಾವಿರ ರೂಪಾಯಿ ಆದಂತ ನಮ್ಮಲ್ಲಿ ಮನೇಲಿ ಎತ್ತತಿದ್ದ್ನ ಅಂತ ಏನಿಲ್ಲ ಎಲ್ಲಾ ನಾವವು ದೊಡ್ ರೊಟ್ಟಿ ಮಾಡಿಸ್ತೀವಲ್ಲಾ ಹ ಗಳೆಾಗ ಮೊದ್ ಮಾಡ್ಸ್ಬೇಕಂದ್ರೆ ಅವು ಎಏಕ್ರ ಹಿಂಗ ಅಂತ ಮಾಡ್ತಾರ ಒಂದ್ ದಿನಕ್ಕ ಎರಡ್ ಸಾವಿರ ರೂಪಾಯಿ ಹಂಗ ಹ್ಮ್ ಆಯ್ತಾಯತ ಕೆರೆ ಅಂದ್ರರು ಕೂಡ ಹತ್ತು ಸಾವರ ಮೇಲೆ ಆಗ್ತವ
ಹ ಅದೇ ಅಲ್ರರಿ ಮತ್ತತ್ ಬೀಜಕ್ಕ ಅದಕ್ಕ ಅಂತಂದ್ರೆ ಏನ್
ಏನು ಉಳಿಯಲ್ಲ ರೀ ವ್ಯವಸಾಯದಾಗ ಏನು ಉಳಿಯದ ನಾವ್ ಪರ್ ಕೇಳಿದ್ರೆ ಹೇಳ ಕೇಳಲ್ಲ ಹೇಳಿದ್ರೆ
ಹ್ಮ ಅವ್ ಮೊ್ಲಿಂದ ಮಾಡ್ಕೊಂತ ಬಂದಿರ್ತ ತಾರರಿ ಅಂದ್ರೆ ಹೊಲ್ದಂದ್ರೆ ಒಂದ್ಸರಿ ಬಂದ್ರ ಲಾಭದ್ರ ಆಯ್ತು ಆಗ್ಲಿಕ್ಕಿಲ್ಲ ಒಂದ್ಸರಿ ಏನಾದ್ರುೂ ಚಂದ ಲಾಭ ಆಯ್ತ ಅಂದ್ರೆ ಉಳಿತದ
ಹಾ ರೀ
ಇಲ್ಲ ಅಂದ್ರೆ ಮತ್ತೆಲ್ಲ ಆ ಆಗ್ತದ ಅವ್ ಮಾಡ್ಕೊಂತ ಬಂದಿರ್ತಾರಲ್ಲ ಮತ್ತೆ ಅದು ಬಿ್ರೆ ಮತ್ತೆ ಬೇರೆ ಕೆಲಸ ಇಲ್ಲ ಅವ್ರಿಗೆ
ಇಲ್ನ ಇಲ್ಲರಿೀ ನಾ ಉಪ್ಪ ಅದೇ ಅಂತಾರ ಜಾರ್ಯಾರು ಮಾಡಲ್ಲ
ಹ್ಮ್
ಹ ಆದರ್ಸ ಚಲಾಗಿದವ್ರೀ ಮತ್ತೆ ಅತ್ತಿ ಹಯ್ತ್ ನಮ್ದು ಆದರ್ಸ ಶೇಂಗಾನೆ ಅರವತ್ತ ಪಚ್ಚಿಲ ಆ ಎರಡು ಲೆಕ್ಕ ಎರಡು ಕಿರಿ ಲೆಕ್ಕ ಅದ ಯಾವಾಗ ಆಗತಿಿಲ್ಲ ಏನಂದ್ರೆ ಿಕೈ ಪಡತ ನ ಮುಗ ಒಂದಾದ್ರೆ ಒಂದು್ ಬರ್ತದ ಅಂತ ಹೇಳಿ ನಮ್ಮವರು ಒಂದೇ ಬೆಳೆ ಹಾ ಕಲರ್ ರೀ
ಹ್ಮ್
ಯಾವಾಗ್ಯ ಒಂದೇ ಎಲ್ಲಾ ಶೇಂಗಾನೂ ಹಾಕಲ್ಲ ಹತ್ತಿನೂ ಹಾಕಲ ಹಂಗ ಅರ್ಧ ಅದು ಅರ್ಧ ಇದು ಹಾಕ್ತಾರ ಅದ್ರಾಗ ಹೋದ ಇದಾಗನ್ನ ಬರ್ತದ ಅಂತ ಹೇಳಿ ಅವ್ರದೊಂದು ನಂಬಿಕೆ ನ ಮನೆ ಪೂರ್ತಿ ತೊಗ್ರಿ ಆತಾವ ಬಳೆ ಆತಾವಲ್ರರಿ ಮತ್ತೆ ಆಮೇಲೆ ಏನ್ ಮಾಡ ಂದ್ರೆ ವಾರ ಸ್ವಲ್ ಮಳೆ ಚಲೋ ಆಯ್ತಲ್ಲಾ ಜಲ್ದಿ ಆಯ್ತ ದೀಪಾವಳಿ ಆ ಮೇಲೆ ನವು ಸೇಜೆವಿ ತಿದ್ದವ ರರಿ
ಹ್ಮ್ ಹ್ಮ್ ಹ್ಮ್
ಕಿದ್ದವ್ರೀ ಹೌ ಚಳಿಗ್ ಆತಳರಿ ಮಳ ಬಂತೇನ್ ಎರಡು ಹಲ ಹಾ ಸರಿ ಅಜ್ಜ ಅ ದೂರಿ ಒಂದ ಹಾಕೈತಕಿಟ್ಟು ಆದ್ರೂನು ಅದ್ರದಲ್ಲ ಆಸ್ತಾರೆ ನಮಗೆ ಆತ್ತು ಗಳ ಎಲ್ಲಾಸಜ್ಜೆ ಹೆಂಗ ಹೆಂಗತಾರ ಬರಿಯ ಆದ್ನ ಇನೂರು ರೂಪಾಯಿ ಪ್ಯಾಕೆಟ್ ಹೆಂಗಂ ಕ ಹೋತಾರ ಎಲ್ಲ ಕಲ್ತ್ರುನು ಆರ್ ಸಾವಿರ ಆಗಲ್ಲ
ಹೌದೌದ್ರೀ ಹಂಗಗೆ ಆತದ ಮತ್ರ
ಎಂಟು ಸಾವಿರ ಆಗದ ಗಳೆ ಹೋಗವು ಸಜೆಬ ಕಲಿ ಹಸ ಏನ ರೀ ಇವ್ರಾಂಗ ಏ ಮಾಡ್ಯಾರ ಮಾಡ್ತಾರದ್ರ ನಂಬ್ಯಾರ ವ್ಯವಸಾಯನ
ಹ್ಮ್ ಹ್ಮ್ ವ್ಯವಸಾಯ ನೆಂಬೇರಿ
ಆಯ್ತ್ರಿರಿ ಹೇಳಲ್ರಿ ನಮ್ ಬೇರೆ ಕಾಲ್ ಬರಕತ್ತದರಿ
ಹ್ಮ ಸರಿ ಸರಿ